ಅಲೋ ಏನ್ ಮಾಡಕಂತ ಅಪ್ಪಾ ಆರಾಮ ಹ್ಮ ಎಲ್ಲ ತಿಂತನೆ ಹೇಳಲ್ಲ ತಿಂತೀವಪ್ಪ ನೀವ್ ಅಲ್ಲಿ ನಾವ್ ಇಲ್ಲಿ ಎಲ್ಲಿಕ್ಕೆನಮ್ಮ ನಾವ್ ಇಲ್ಲೇ ಸಾಯಂಕಾಲ ಹೋಗ್ಬೇಕಕ್ ಎಲ್ಲಾದ್ರೂ ತಿಿಂದ ಬರ್ತೀವಿ ಸ್ವಲ್ಪ ಈ ವಿತರತೆ ಬಾಳದ
ಹ್ಮ್
ಹ್ಮ ಹ್ಮ ಹ್ಮ್ ಹ ಮತ್ತೇನ್ ಮಾಡಕ್ ಕುಂತಪ್ಪ ಹೌದಾ ಹ್ಮ್ ಹ್ಮ್
ಎಲ್ಲಿಗಂಗ ಕನಸ ಚನ್ನ ಕಾಣಸಣ
ಹ್ಮ್
ಚೆನ್ನಾಗ್ ಕನ್ನ ಬಜೆ
ಹ ಚೆನ್ನಾಗಿಲ್ ನೋಡ ಬಜಿ ಸ್ವಲ್ಪ ಹೌದು ಹೆಂಗೋದೆ ಹ್ಮ ಏನಾಗದನ್ ಇರ್ತಾ ಬಿಡು ಹೊಟ್ಟೆ ತುಂಬಿದ ಸಾಕು ಹ್ಮ್
ಹೊಟ್ಟೆ ತುಂಬಕ್ಂದ್ರೆ ಒಳ್ಳೆ ಆರೋಗ್ಯ ತಿನ್ಬೇಕು ಕೆಟ್ಟ ಕೆಡ್ತಿ ಅಂದ್ರೆ ಇ ತರ ಆಗದು
ಏನ್ ಮಾಡ್ತಾರ ಮತ್ತೆ ಇರ್ಲ್ಲ ಯಾವದು ಎರ್ಲ್ಲಾ ಟೈಮಿ ಇ ಇರ್ಲಬೇಕಾಗತ್ತಲ್ಲ
ಹಾ ಹೌದಾ
ಇ
ಹ ಯಾಕ್ಕೊಂಡ ಹ ಕುದ ಏನೇನ್ ಸಿರಿಗರ್ಕಲ್ಲ ಮತ್ತ್ಯಾ ಸಮಾಚಾರ ಮತ್ತೆನ್ ಸಮಾಚಾರ
ತ್ನ ನೋಡ ನೀವ ಹೇಳ್ಬೇಕಕ್ಕ ಸಮಾಚಾರ
ಹ್ಮ್ ಮತ್ತೆ ಆರಾಮ
ಹ್ಮ್ ಆರಾಮ ಮಾಡ ನೀ ಯರ ಮಲ್ಲ
ಹಾ ನಾು ಆರಾಮಿಲ್ಲ ನ
ಹ್ಮ್
ಹ್ಮ ನಾನಾ ನನ್ ಆರಾಮದನ
ಹೌದಾ
ಹ್ಮ್
ಮತ್ತೇನೂ ಊಟ
ಊಟ ಮಾಡ್ಬೇಕ ನೀನು
ಇಲ್ಲ ನಾವು ಮಾಡ್ಬೇಕಪ್ಪ ಇನ್ನೂ ಲೇಟ್ ಆದ ಟೈಮೇ ಅದುಿವಾಗ
ಬನ್ನಿ ಮ ಊಟ ಆ ನಗ್ ವಾಸ್ ಆಗ್ತಾ
ಮಾಡಮ್ ಮಾಡಮ್ ಮುಂದೆ ಮಾಡ್ಬೇಕನ್ನೊಂದು ಹತ್ತು ಹದಿನೈದು ನಿಮಿಷದಾಗ ಅವನು ಆ ಕಡೆ ಹೋಗಕ್ ಏ ಮಾಡ್ಬೇಕಕ್ ಏನಿಲ್ಲ ಅಂತ ಅದ ಗೊತ್ತಾಗ್ತಿಲ್ಲ ಏನು ಹೋಗ್ಬೇಕಾ ಏನು ಬೇಡ ಸುರಪುರ ಗೆ
ಸೂತ್ಪುರ ಯಾಕೆ ಸುತ್ಪುರಲ್ಲಿ ಏನಿದೆ ಕೆಲಸ
ಅಲ್ಲಿ ಅದೇ ಎಂಗೇಜ್ಮೆಂಟ್ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದ ಸಲಗೆ
ತೀರಾನ್ ಕಾರಾರ್ಲ್ಲಿ ಹೋಗ್ತೀರಾ
ಎಲ್ಲ ಬಸ್ಸಲ್ಲಿ ಕಾರಲ್ಲಿ ಎಲ್ಲಿ ಹೋಗಮ್ಮ ಕಾರ್ ಹ್ಮ ಕಾರಲ್ಲಿ ಇಲ್ಲಿ ತಗೊಂಡ ಒಂದು ಕಾರ್ಗೇರಲ್ಲ ನನ್ನಲ್ಲಿ
ಹ
ಕಾರ್ಗಿರಿ ಇಲ್ಲಪ್ಪಾ ಇಲ್ಲಿ ತಗೊಂಡ ಹಮ್ಮ ಅಂತೆ ಕಾರಾಗ
ಹ
ಕಾರಾರ್ ಎಲ್ಲ ಈಗೇನ ಹಗೆ ಬಸ್ಸಲ್ಲಿ ಹೋಗ್ಬೇಕು ನಾವವು
ಹೌದಾ
ಹ್ಮ್ ಯಾರ ಮಾಡ ಮ ಪದಲ್ಲ ನತ ಮ ಹ್ಮ ಬೈಕ್ ಇಲ್ಲಪ್ಪ ಹ
ಬೈಕ್ ಇಲ್ವಾ ಬೈಕ್ ತಗೋಳಿ ದುಡ್ಡು ಬೇಕಾ
ಯ ಇಲ್ಲ ಬೈಕ್ ತಗೋಬೇಕು
ಹ್ಮ ಇದ್ರೆ ಹೇಳಿ ಬರಕ್ದ್ರೆ ಕೊಡ್ತೇನೆ ದುಡ್ಡು ಎಷ್ಟ ಬೇಕ ನಿಮಗೆ
ಹ ಕೊಡಿ ಮತ್ತ ಒಂದ ಇದ್ರೆ ಒಂದ ಎರಡು ಲಕ್ಷ ಒಂದ ಯಾವ್ದೋ ದೊಡ್ಡ ಒಂದು ಎಮಟಿ ಎಮಿ ತಗೋಬೇಕಂದ ಮಾಡಿನ ಎನ್ ಎಸ್
ಹೌದ ಎರಡ ಇಲ್ಲ ಒಂದ ಹತ್ ಲಕ್ಷ ತಗೋಿ ಕೊಡ್ತೀನಿ
ಹ ಲಕ್ಷ ಅಷ್ಟ ಮತ್ತೆ ಎಲ್ಲಿ ರಿಟರ್ನ್ ಹೆಂಗ ತೀರ್ಸ
ಹ್ಮ್ ಹೌದಾ ಹ್ಮ್
ತ
ಮತ್ತೆ ಯಾರಾಗಿ ಕಿಳ್ಪಟ್ಟೆ ನಿಮ್ ಮದ್ವೆೆ ಅಂತಾನ ಹೌದಾ
ನಮ್ಮ ಮದ್ವೆ ಇದೆ ಇನ್ನೊಂದು ಒಂದ್ ವರ್ಷದಲ್ಲಿ
ನಮ್ಗೆ ಯವತಿಯಾಗಲ್ಲಪ್ಪಾ ನೀನು ಮದ್ವೆಗೆ
ಅ ಏಳಾಮ ಕಣೋ ನಿಮ್ಗೆಳ್ಡ್ದ ಹೆಂಗ
ಏನ್ ಹೇಳ್ತ ಏನ್ ಬಿಡತ ಒಂದ ಗೊತ್ತಾಗ್ತಾ ಇಲ್ಲ
ಹ ಏಳ ಮೈನಾ ಲೇಟ್ ಇದೆ ಇವಾಗ ಏನ ಫಿಕ್ಸ್ ಮಾಡವಿ
ಹ್ಮ್ ಹೌದಾ
ಹ್ಮ
ಏನ್ ಹೇಳ್ತನಪ್ಪಾ ಒಂದ ಗೊತ್ತಾಗ್ತಾ ಇಲ್ಲ ನೀನು
ಹ್ಮ ಹೇಳಂತವು ನಿಮ್ಗೆ ಹೇಳಾರ್ದ ಯಾರಗ್ ಹೇಳಳ್ಬೇಕ ಹೇಳ
ಹಾಗೆ ಹೇಳ್ತಯ ನೀನ್ ಏನು ಹೇಳದಲ್ಲ ನನ್ ಸುಮ್ನೆ ಹೇಳ್ತಯ
ಹ್ಮ್ ಅ ಇಲ್ಲ ನಿಮ್ಗೆ ಹೇಳ್ಬೇಕಲ್ಲ ಮತ್ತತ್ ನೀವ ಎಲ್ಲ ಬಂದ ಎಲ್ಲಾ ಕೆಲ್ಸ ಕೆಲ್ಸ ನೀವೇ ಮಾಡ್ಬೇಕಲ್ಲ ಮದ್ವಿ ಕೆಲ್ಸ ಎ
ಹ್ಮ
ಹ್ಮ್ ಹ್ಮ್ ಅಲ್ಚಾರ ಟಬಟಾ ಕನ್ಸ ಟೇಬಲೆಟ್ ಕನ್ಸ ಲನಾಾ
ಹ್ಮ ಮತ್ತೆ ಏನಿಲ್ಲ ಸಮಾಚಾರ ಹೇಳ್ಬೇಕಕ್ ನೀವ ಎಲ್ಲಾ ಏನ್ ಮಾಡ್ತಾದಾ
ನಾವವು ಏನಿಲ್ಲ ಇವಾಗ ಊಟ ಮಾಡ್ಬೇಕು ಊಟ ಮಾಡಿಸ ಸ್ನಾನಗಾನ ಮಾಡಿ ಮಸ್ತು ಫ್ರೆಶ್ಪ್ ಆಾಗಿ ಮತ್ತುತ್ತೆಲ್ಲಾದರೂ ಹೋಗ್ಬೇಕು ತಿರ್ಗಾಡಕ್ಕಂತ ಪ್ಲಾನ್ ಐತೆ
ಯಾವ್ ಕಡೆ ಹೋಗ್ತಾ ಇದ್ರ ತೆರಿಗಾಡಕ್ಕೆ ನಮಗೂ ಕರ್ಕೊಂಡ್ ಹೋಗಿ
ಹ್ಮ್ ಯಾಕ ಗಡೆ ಹೋಗ್ಬೇಕು ಅದೇ ಗೊತ್ತಾಗಿ ಇಲ್ಲೇ ಸುಮ್ ಲೋಕಲ್ ಎಲ್ಲ ತಿರ್ಗಡೆಬ್ರು ಸ್ವಲ್ಪ ಒಂದ್ ಸ್ವಲ್ಪ ಕಾಲಕ್ ಕಳ್ಕೊಂಡ್ ಬರ್ಬೇಕು ಬೇಾಸರ್ ಬಂದ್ಬಿಟ್ಟಿದೆ ರೂಮ್ ಅಲ್ಲಿ ಇದ್ದಿದ್ದು ಹಾಸ್ಟ್ಲಲ್ಲಿ
ಹ
ಹ್ಮ್ ಅದು ಸಲ ಹ್ಮ್
ಕರ್ಕೊಂಡ ಹೋಗಪ್ಪ ನಮ್ಗ ಯಾವ ಕಡೆ ಹೋಗ್ತ್ರ ನಮ ಕೂ ಕರ್ಕೊಂಡೋಗ ನಾವು
ಹ ಕರ್ಕೊಂಡ ತ ನಮ್ ಇಲ್ಲೇ ಲೋಕಲ್ ಒಂಟ ಇಿವ ಎಲ್ಲಾ ಬೇರೆ ಕಡೆ ಹೋಗ ಅಂದ್ರ ಕರ್ಕೊಂಡು ಹೋಗ್ತೀನಿ ಆಯ್ತಾ ಬೇರೆ ಕಡೆ ಟೂರಿಗೆ ಹೋಗಮ್ಮ ಒಂದ್ ದಿವಸ ಎಲ್ಲ ಒಂದ ದಿವಸ ಎಲ್ಲ
ಹ್ಮ ಹೌದಾ ನನಗೂ ತುಂಬಾ ಆಸೆ ಇದೆ ಹೋಗ್ಬೇಕಂತ ಹಾ ಏನ್ ಮಾಡತ ಇವಾಗ ಸ್ವಲ್ಪ ದುಡ್ ಇಲ್ಲ ನ ಹತ್ರ ಹೋಗ್ಬೇಕಂದ್ರೆ ಏ
ಹಮ್ಮ ತ ಇವಾಗ ಇನ್ನ ಲೇಟ್ ಇದೆಲ್ಲ ನಮ್ದು ಇ ಲೇಟ್ ಇದೆ ಇವವಾಗಿ ನಮ್ದು ಡ್ಯಟಿ ವ್ಯೂಟಿ ಹೋಗ್ಬೇಕು ಎಲ್ಲಾ ದುಡ್ಡು ಎಲ್ಲ ಅರೇಂಜ್ ಮಾಡ ಹೋಗ
ಹ್ಮ್
ಹ್ಮ್ ಇನ ಲೇಟ್ಗತ್ತವ ಅರಾಮಷ್ಟರಲ್ಲಿ ಏನ ಅಷ್ಟಲ್ಲಿ ಎಲ್ಲಾ ದುಡ್ಡು ಎಲ್ಲಾ ಅರೇಂಜ್ ಮಾಡಿರು ಇನ್ ಒನ್ ಮಂತ್ ಒನ್ ಮಂತ್ ಮುಂಚೆಾನೇ ಇರತ್ತಿ ತಗೋ ಊರು ಹೋಗ್ಬೇಕಂದ್ರೆ
ಹೌದಾ ಏನ್ ಹೇಳ್ತಿ ಏನಪ್ಪಾ ನೀನ್ ಏನು ಹೇಳ್ತಾನೆ ಎಲ್ಲ ಸುಮ್ಮನೆ ಆತಿದ್ದ
ಏ ಹೇಳತ್ ನೀ ನಿನ್ ನಿನ್ಗೆ ಹೇಳಾರ ಮತ್ತೆ ಯಾರಿಗ್ ಹೇಳ್ಬೇಕ ಹೇಳ
ಏನ್ ಹತನಪಾ ಒಂದು ಕಾರ್ಯಕ್ರಮನು ಹೇಳೋದಲ್ಲಿ ನನ್ಗೆ
ಓ ಎಲ್ಲಪ್ಪ ಕಾರ್ಯಕ್ರಮ ಮಾಡಿಲ್ಲಲ್ಲ ಹೇಳಕ್ಕೆ
ಹ್ಮ ಎಲ್ಲಿ ಎಲ್ಲ ಅಂದ್ರು ಏನೋ ಒಂದ ಫಂಕ್ಷನ್ ಮಾಡಿದರಂತ ನೀನು ನಮಗ ಅಂದ್ರು ನಿನ್ಗ್ ಹೇಳಿಲ್ವ ಅವನಂತ ಅಂದ್ರು
ಫಂಕ್ಷನ್ ಏನ್ ಮಾಡಿಲ್ಲ ಅಷ್ಟೇ ಉಡುಗ ಆ ಕಡಿಂದೇಲೆ ಇದು ಲೇಡಿಸಸ್ ಕಡಿಂದ ಅವಪ್ಪ ಅಮ್ಮ ಅವರು ಬಂದಿದ್ರು
ಹ್ಮ್
ಹ್ಮ್ ಅದಕ್ಕೆ ಹ್ಮ ನಾವನು ಹೋಗಿದ್ದೀವಲ್ಲ
ಹ್ಮ್
ಹ್ಮ್ ಅದಕ್ಕೆ ಎಲ್ಲಾರೂ ಇವಾಗ ಎಲ್ಲಿ ಹೇಳೋದು ಎಂಗೇಜ್ಮೆಂಟ್ ಹೇಳಿದ್ರ ಇದ್ದು ಮತ್ತೆ ಮದ್ವಿಗಳಿದ್ರ ಐತಿ ಅಂತ ಈ ತರ ಪ್ಲಾನ್ ಮಾಡಿದೀನಿ. ಹ್ಮ್
ಹ್ಮ್ ಹ್ಮ್. ಮತ್ತೆ ಏನ್ ಸಮಾಚಾರ ಫೋನ್ ಹಚ್ಚಲಪ್ಪ ಇವತ್ ನಾಳ ತುಂಬಾ ಬ್ಯುಜಿ ಆಗ್ಬಿಟ್ಟಿದ್ದೇ ನೀನು
ಈ ಎಲ್ಲಿ ಪೋನಪ್ಪ ಬಿಜಿ ಮತ್ ಇವಾಗೆಲ್ಲಾ ಎಲ್ಲ ಕೆಲ್ಸ ಗಿಲ್ಸಕ ಹೋಗ್ಬೇ ಕಲ್ಲಾ ದುಡಿಬೇಕು ಇವಾಗೆಲ್ಲ ನೆಕ್ಸ್ಟ್ ಮ್ಯಾರೇಜ್ ಎಲ್ಲಾ ಅರೇಂಜ್ ಆಗಿದೆಲ್ಲ ಹ್ಮ್ ಮ್ಯಾರೇಜ್ ಎಲ್ಲ ಅಮೌಂಟ್ ರೆಡಿ ರೆಡಿ ಮಾಡ್ಬೇಕು.
ಯಾರೋದು
ಹ್ಮ
ಯಾರದು ನಿಂದಾ ಮಾರ್ರಾಜು
ಹ್ಮ ನಮ್ದೇ ನಮ್ದೇ.
ಹೌದಾ ಯಾವ ಊರಲ್ಲಿ ಇರೋದು ಮ್ಯಾರೇಜ್ ನಿಂದು.
ಏ ನಮ್ಮೂರಲ್ಲೆ ಇರೋದು ದೇವದುರ್ಗ ದೇವದುರ್ಗ ಪಕ್ಕ ಒಂದ್ ಹಳ್ಳಿ ಇದೆ ಅಲ್ಲಿ.
ಹೌದಾ
ಹ್ಮ್ ಹಾ ಅಲ್ಲೇ ಇರೋದು ಇವಾಗ ಮ್ಯಾರೇಜ್.
ಆಗಳೇ ನಿಮ್ಮೂಊರಲ್ಲಿ ಬಂದಿರಪ್ಪಾ ದೇ ದೇವದುರ್ಗ ಇಲ್ಲಿ ಪಕ್ಕದಲ್ಲಿ ಅವಾಗ್ಲೇ ನಾನು ರೂಮಲ್ಲಿ ಇದ್ನಾ
ಹಾ ಹಾ ಹಾ ಯಾರು ಬಂದಿದ್ರು
ಯಾರಾ ಅದ ನಿಮ್ ನಿಮ್ ಊರ್ ಕಡೆವರು ಅಂತವ್ರು ದೇವದುರ್ಗ ಅಂತ ಅವ್ರದು
ಹಾಂ ಹಾಂ ಯದಕ್ಕೆ
ಏನೋ ಅವರು ಹಾಸ್ಟೆಲ್ ಆಗ್ಬೇಕಂತ ಅವ್ರು ಬಂದಿದರು ಡಾಕ್ಯುಮೆಂಟ್ ಅವ್ ತಗೊಂಡ ಎಲ್ಲ ನನ್ ಕೇಳಿದ್ರು ನಿಂದ ಯಾವ ಊರು ಅಂತ ಅಂದ್ರು
ಹಾ ಹಾ
ನಮ್ದು ಇದೇ ಬ್ರೋ ಒಂದೇ ನಾನು.
ಹ್ಮ್
ಹಾ
ಹ್ಮ್ ಏನ ಹಾಸ್ಟೆಲ್ ಆಗ್ಬೇಕಿತ್ತ ಅಂತಾ.
ಹ್ಮ ಹಾಸ್ಟೆಲ್ ಅಂತ ಅವ್ರದು ಇದು ಅಂದ್ರೆ ಇದು ಯಾವ ಬಿ ಗುಡಿ ಹೆಚ್ಚಿದಾರ ಅಂತ ಅವರು ಕಾಲೇಜು
ಹ್ಮ್ ಹ್ಮ್ ಹ್ಮ್. ಎನ ದೇವದುರ್ಗನ ಪಕ್ಕಾ ನ ಬ್ಯಾರೆ ಕಡೆಯವ್ರು ಅಲ್ಲ ದೇವದುರ್ಗಾನ ಪಕ್ಕ ಏನ್ ಬೇರೆ ಯಾವ್ದ ಊರು
ಹ ನಂಗ ನೆನಪೆ ಇಲ್ಲ ನೀ ಇಲ್ಲಿ ಇದ್ದಿದು.
ಹೌದಾ ಅವ್ರೇನ ಹೋದ್ರ ಇವಾಗ ರಿಟರ್ನ್
ಹೋದ್ರು ಅವಾಗ್ಲೇ ಬಂದಿದ್ರು ಹೋದ್ರು ಅವ್ರ ಮತ್ತೆ.
ಮತ್ತ ಹೇಳ್ಬೇಕಿಲ್ಲ ನಾನಗ ಕಾಲ ಮಾಡಬೇಕಲ್ಲಾ ನಿಮ್ಮವ್ರ
ನಂಗ ನೆನಪಿಲ್ಲ ಇವಾಗ ಇವಾಗ್ ನೆನ್ಪ ಬಂತು ನಿಂದ ದೇವದುರ್ಗ ಅಂದಿ ಅಲ್ಲಾ ಇವಾಗ್ ನೆನ್ಪಾಯ್ತು ನಂಗೆ.
ಹೌದಾ ನೆಕ್ಸ್ಟ್ ಯಾರನ ಬಂದ್ರೆ ಹೇಳಿ ಮತ್ತ.
ಹೇಳ್ತೀನಿ ಬ್ರೋ ನಾನ ಹೇಳ್ತೀನಿ ಖಂಡಿತವಾಗಿ ಹೇಳ್ತೀನಿ.
ಹ್ಮ್ ಯದಕಂದ್ರೆ ಊರವ್ರ ಇರ್ತಾರಲ್ಲ ಹೆಲ್ಪ್ ಮಾಡ್ಬೇಕು.
ಹೌದೌದು
ಹ್ಮ್
ಮತ್ತೆ
ಮತ್ತೇನೀಲ್ಲ ಸಮಾಚಾರ ನೀನ್ ಹೇಳ್ಬೇಕು ಎಲ್ಲಾ ಮನೇಲ್ಲೆಲ್ಲಾ ಎಲ್ಲಾ ಆರಾಮ ಇದ್ದಾರ
ಎಲ್ರು ಆರಾಮಾ ಇದರ ನೋಡ ಕ್ಷೇಮವಾಗಿದಿದ್ದಾರೆ ಎಲ್ರು.
ಯಲ್ಲಿ ವೈದ
ಎಲ್ರೂ ಆರಾಮಿದ್ದಾರೆ.
ಹೌದಾ
ಹ್ಮ್
ಎಲ್ಲ ಮತ್ತ ಟ್ರಿಪ್ಪಿಗೆ ಹೋಗ್ಬೇಕಲ್ಲ ನೀವು್ ಮನೆಯಲ್ಲಿ ಮನೆಯವರು ಕರ್ಕೊಂಡ ಫ್ಯಾಮ್ಲಿ
ಹ್ಮ್ ಹ್ಮ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ಸ್ವಲ್ಪ ಎಲ್ರೂ ಹೇಳ್ತಿದಿದ್ದಾರೆ ಇವಾಗ ಮಳೆ ಅಲ್ವಾ ಇವಾಗ ಆ ಸೀಸನ್ಲ್ಲಿ ಹೋಗಬಾರ್ದು ಿಸೆಂಬರ್ ತಿಗಳಲ್ಲಿ ಹೋಗ್ಕ್ ಚೆನ್ನಾಗಿರುತ್ತಾರೆ ಡಿಸೆಂಬರ್ ಫೆಬ್ರವರಿಯಲ್ಲಿ ಹೋಗ್ ಜನವರಿಯಲ್ಲಿ ಪ್ರವಾಸಕ್ಕೆ
ಹ ಹೌದಾ
ಹ್ಮ್
ಇಲ್ಲ ಇದನ್ನು ಕರೆಕ್ಟ್ ಆದ್ಬಿಡು ಮನಲಿ ಇವಾಗ ಇವಾಗೆಲ್ಲಾ ಕೆಲ್ಸ ಮಾಡ್ತಾರೆ ತರ ಹೊಲ್ದಲ್ಲಿ ಯಾಾವ್ದ ಯಾವದು ಅಂತ
ಹೌದು ಸರಿ ಬ್ರೋ ಒಂದ್ ಕಾಲ್ ಬರ್ತಿದ್ಯಾ ಮಾಡ್ಲ ಆಮೇಲೆ
ಓಕೆ ಓಕೆ ಬ್ರೋ